ಯಾರ ಹಾ ಆಕ್ಕಾ ಹಾ ಕೇಳಸತ
ಅದೇ ಏನ್ ಮಾಡ್ತಾವ ಅವು.
ಯಾ ಎಬಿ ಶಿಡಿ ಬರಿತಾ ಇದ್ದಾರ ಇಲ್ಲಿ ಬರಿಬೋದ. ಸರಿ ಒಂದಾಳಕಿ ತಿಕ್ಕೋತ ಹ್ಮ ಇಲ್ಲ ಬಿುಟ್ಟ ಬಂದಿವಿ ನೀನೆ ತಂದ ಬುಡು ಇಕಡಿ ಇಕಿಗ್ ಕರ್ಕೊಂಡ್ ಬಂದಿದ್ದ ಅಜ್ಜಾ.
ಹ್ಮ್
ಒಂದೆ. ಏ ಸತ್ತದ ಪಾಪ್ ಹಾಲ್ ಕುಡಿಬೇಕಲ್ಲ. ಸ್ವಲ್ಪ ಅನ್ನ ಉಣ್ಸಿದ್ದೆ. ಅವ್ರ ದಾದ ತಿನಸಿತ್ರಿ ನೀ ತರನ್ಗ ಎಷ್ಟ ದೊಡ್ ದೊಡ್ಡ ಬರಿತಿದಾನ್ ಎ ಬಿ ಸಿ ಡಿ.
ಹಾಂಗೆ ನೋಡ್ ಬರಿಯದ ಆತಾ.
ಬೇಷ್ಟ ಬರಿಬೇಕ ಒಂದ್ ಲೈನ್ ಹ್ಮ್ ಲೈನ್ ಬಿಟ್ಟು ಬರಿ.
ಅವ್ರ ಇಬ್ಬರು ಸೀರಿಯಲ್ ನೋಡ್ತಾರ ಅವ್ರ.
ಹ್ಮ ಇಲ್ಲ ಇವ್ರಿಬ್ಬರ ರುಹಿ ಯಾರನ್ನ ಎ ಬಿ ಸಿಡಿ ಬರಿತ ಅಂದ್ರ. ಶಾದಿ ಟಿ ವಿ ನೋಡ್ತಾ ಇದ್ದಾಳ ಹ ಈ ತ ಶಾಕೀಪೈ ಈಗ ಅಲ್ಲಿ ಹೋದ. ಅವರ್ ಬಾಬಿತಲ್ಲಿ.
ನಲ್ಲಿಗೂದರನಾ
ಹ್ಮ, ಆತ ಒಂದೆ ಹೋಗಿನ.
ಕೊಟ್ಟಿದ್ದಂತ ಮಾಡ್ದ ಇಲ್ಲಾತ್ತ. -
ಏನ್ ಮಾಡ
ಅದ ಹಿಂ ಗೊತ್ತಾದೋಳದು
ಹ್ಮ್, ನಿನ್ನೆ ಒತ್ತಿದ್ದೇನೆ
ಇವತ್ತು ಬುಟ್ಟ ಮರ ಕೊಟ್ಟ ಕೊ ಕೊಡತೀನಿಶಾವಿಗಿ ಕೊಟ್ಟಬಾಮನಿತಾಕ ಅದನಂತ ಅಂದ.
ಅದ ಒಂದ ಎಡ್ ಸಲ ಮಾಡಿದೆ, ಮೂರ್ನಾಕ ಸಲ ಮಾಡಿದ್ದೆ ಆತ ಬಂದಾ ಫೋನೆ ಸಿಗಲ್ದ ಹೊದಾ. ಯಾಕೆ ಬಾತ ಯೂಟ್ಯೂಬ್ ನೋಡಗ
ಹೌದನು,
ಯೂಟ್ಯೂಬ್ ನೋಡಿ ಮತ್ತೆ ಆಮೇಲೆ ಗೇಮ್ ಮಾಡ್ಕ ಅನ್ಕೊತಾಂರಲ್ಲ, ಅತ ಕ ನಾನತಿಯ ಏನ್ ಕೆಲ್ಸ ಮಾಡ್ತಾ ಇದೀಯಾ,
ಅವತ್ತು ಅಮ್ಮ ನಾನ್ ಮೂರ್- ಮೂರ್ ಸಲ ಮಾತಾಡಿದ್ವಿ. ಹ ಮುನ್ನೂರು, ಇನ್ನೂರು ರೂಪಾಯಿ ಬಂತ ಅವತ್ತು ಇನ್ನೂರು ಹ, ಇನ್ನೂರು
ಹ್ಮ
ಆಯ್ತಾ ಕೆಲ್ಸೆಲ್ಲಾ, -
ಹ್ಮ ಆಗೇತ್ತ ಇ
ಇಲ್ಲಿ ಮನೆಗರ್ ಮಸ್ತಕ ಅದಿನಿ ಅಂದೆಸುಮ್ನೆ ಆದಮತ್ತೆ,
ಲ್ಲ ಇದ್ದೀನಿ ನಾನು ಎಲ್ಲಿ ಬಂದಿದ್ದು. ಬಂದಿದ್ದೆ ಸುಮ್ಮ್ನೆ ನೋಡಿ ಓದೆ ನ ಫ್ರೆಂಡ್ಸ್ ಬಂದಿದ್ದರ,
ಹ್ಮ್,
ಹಂಗೆ ನೋಡ್ ಬರನ್ಮ್ ಬರಿ ಅಂದ್ರ, ಬರ ನಂತ ಬಂದಿವಿಅಲ್ಲಿ ದಾರಿ ಬಿಡವಲ್ರು. ಅಂಗಡಿ ಹವಿ ಓ, ಸಾ ಕಾಯತ ಬಂದುಬಿಟ್ಟಿವಿ. ಇತನ ಡರನ್ ಮತ್ರ ಹ ಏಳು ಅಮ್ಮಾ,, ಎ ಬಿಷಡಲ್ಲಿತ್ರರು ನಾನುಎ, ಬಿ, ಸಿ, ಡಿಬರ್ತೀನಿ ಇಲ್ಲೆ ಟೇಬಲ್ ಮೇಲೆ.
ಹ್ಮ, ಆರು ಅ ಎಲ್ಲಿಗಿ ಹೋಗಗಬಾಡಪ್ಪಾ.
ಹ್ಮ, ಆಯ್ತಾ
ಇ ಕಳ್ಳರು ಬಂದಾರಂತ ಇಕೊಂಡ ಹೋಗರು ಎಲ್ಲಿಗಿಒಗಬಾಡ ದಾದು ಆಂಟಿ ಮನಗಿರು.
ಹ್ಮ,
ಹ್ಮ್, ಸಾಯಂಕಾಲ ಬಾ,,
ಸಾಯಂಕಾಲ...
ಹ್ಮ್,
ಹಾ, ಸಾಯಂಕಾಲ ಬರ್ತಿನಿ ನಾನು.
ಅರು ಅರು ಮಾಮ್ಮ ಉಂಡೆ
ಹ ಉಂಡೆ ದೇ ಮಮ್ಮು
ಜಿತ್ ಜಿ ಜಿ ಜಿ ಜಿ ಹ್ಮ್ ಅಪ್ಪ ಉಂಡೆನಾ ನಾನುಏನು ಮಾಡಲಿ ನಾನು ಅದೇ ಪಲಾವವು ಉಜ್ಜಿಜ್ಜಿ ಉಂಡೆ
ಹಾ ಐತೆ
ಹ್ಮ್, ನೀನ್ ಮಾತಾಡಿದ್ದ್ಯಾ..
ಅ ದಾದೂ ಅಮ್ಮ ಏನ್ ಮಾಡ್ತಾಳ ಅಮ್ಮ- ಅಮ್ಮ.
ಯಾರಾರರು ಯಾರ
ಉದ್ದಾಳ ಯಾರೋಗ್ಯಾರನ ಗೊತ್ತಿಲ್ಲ ನೆಬಿ ಭಾಷನ್ಗ್ಯಾರೇನ
ನ
ಒಲಕ್ಕೋ ಹೋಗ್ಯಳೆನು
ಸರಿ
ಆಯ್ತಾಯಯ್ತು
ಕಳತಾಯ ಅದಐತಂಬ ಅದಕ್ಕೆ ಹ
ಹೌದ
ಹ್ಮ
ಇದೇನ್ಂದ ಅದು
ಏನಿಲ್ಲ ಮಕ್ಕಂಡಿದ್ದೆ
ಹ್ಮ್ ನೀನ್ ಕಾಲೇಜ್ ಹೋಗಲ್ಲ ಎಂತದ
ಒಂದನೇ ತಾರೀಕ
ಒನತಕಂತಾನ ಹ್ಮ್
ಶೇಶ್ವರಿ ಒ ನಗೆ ತು ನಗೆ ತ ಹ ಹೆಂಗ್ ಮಾಡ್ತಾರ ನೋಡಿ ಹೆಂಗ್ ಬಕಾರ ಹಂಗ ಬರಯ ಕುಂತ್ಕಾನ
ಹಂಗಗೆನೋಣ ಮತ್ ಮಾಡೋದು
ಬೇಶ್ ಬರವಲ್ಲ ಒಂದ ದೊಡ್ಡ ಬರತಾನ ಇಲ್ಲಾಂದಂದ ಸಣ್ಣು ಬರತಾನ
ಹ್ಮ್
ಮತ್ತ ಬೇಷ್ ಬರಿಬೇಕು ಗುಡ್ ಬಾಯ್ ಅಲ್ಲಪ್ಪಾ ಹಂಗ ಬರಿರ್ಬೇಕು ಸಿ ಡಿ ಸಿ
ಕದುರು ಕದುರು ಹೋಗಿದ್ದ ಕದುರು ಹೋಗಿದ್ದ ಕರ್ಕಂಬರಕ್ಕ
ಹ
ಹ್ಮ್ ಗಾಡಿ ಹಕೊಂಡ್ ಹಓದಿಲ್ಲಮ್ಮತಕ್ಕಿದ್ದ ವತ್ ನಲ್ಗ ಅಂತ ತ ಹೋದ
ಬಾಡಿ ಇಲ್ಲ ಹ್ಮ
ನೀನ್ ಒಬ್ಬಬೇಕಾಯರಿ ಹುಡ್ರ ಬಂದು ಟೈಮ್ ಪಾಸ್ ಬೆಸ್ ಆಯ್ತಲ್ಲಾ ಹಲೋ
ಹು ಅಕ್ಕಾ. ನಿನ್ನೆ ಬರೇ ಮಕ್ಕಂಬುಟ್ಟಿನೀ ನೋಡು. ಹ್ಮ
ನೀ ಬರೇ ಬಂದೇ ಇಲ್ಲ ಅವ್ರು ಬಂದಾಗಿಂದ್ ಬಂದಿಲ್ಲ.
ಎದುಕಲೇ ತೊರ್ಸೆಂದು ಬರ್ಬೇಕು.
ನಡನ ಬಂದ
ಯಕ್ ಆರಾಮಿಲ್ಲ ಹಾ
ನಡ ನ ಯ ಅಲ್ಲೇ ಅಲ್ಲಿ ಒಳಗೋಗ ಸುಮ್ನೆ ನಿಶಾಣಿ ಇದೀಗಗಿಲ್ಲ ಮತ್ತು. ಹ್ಮ್ಮ ಅಲೋ
ಹ್ಮ್ ಹೇಳ್ದ ಇವಗ್ ಕೆಲ್ಸದ.
ಹ್ಮ ನಿನ್ನೆ ಬರನು ಬರನ ಅಂದ್ರೆ ಹೆಂಗ್ ಮಕೊಂಡಳ ಹಂಗೆ ಮಕೊಂಡಿದ್ದೆ.
ಏನ್ ಡೇಟ್ ಆಗಿದ್ಕ ಅಲ್ಲಾ ಡೇಟ್ ಆಯ್ತ್ ಹೋಟ್ಟೆ ನ ನೋಡನೋ ಬರುತ್ತ ಏನು.
ಹೆಂಗೇನ್ ಹೆಂಗ್ ಬೇಕಾರ ಹೆಂಗ ಜಾಸ್ತಿ ಬರ್ತತಿ ಅದು.
ಅಲ್ಲ ಡೇಟ್ ಆಗಿದ್ ಆಗಿಯಾ.
ಇಲ್ಲ ಏನೇನ್
ಅಯ್ಯಯ್ಯಮ್ಮ.
ಒಂದು ಒಂದ್ ಕಡಿಮೆ ಆಗತ್ತಡಿ ಇನ್ನೊಂದು ಸ್ಟಾರ್ಟ್ ಆಗ್ಬಿಡ್ತತಿ.
ಹ್ಮ್ ತೋರ್ಸೆಂ ಬಾ ಯಮಮ್ಮ ತಾಯಿ ನೀನು. ಇನ್ನ ವೀಕ್ನೆಸ್ ಆಗ್ಬಿಟ್ಯ ಅವಲೇ ಬೇಸ್ ಊಟ ಮಾಡೋಗ್ದ ಅದು. ಸ್ವಲ್ಪ ಸ್ವಲ್ಪೇ ಆಗಲಿ ಟೈಮ್ ಸರಿ ಊಟ ಮಾಡಕ್ಕೆ ಮೂರು ವೋಪ್ಪತ್ತು ಹ್.
ಮಾಡ್ತೀನ್
ಏನ್ ಮಾಡ್ತೀಯ ನಮ್ಮ ಮನೆ ಡಾಕ್ಟರ್ ಬೈದಾರ ಅಂತಲ್ಲ ಅಮ್ಮ ಹಂದಲ್ಲಿ.
ಹ ಹೇಳೆ ಬಿಟ್ಟತ್ಯಾ.
ಬ್ಯಾರ್ಯಾರ್ ಮುಂದೆ ಹೇಳ್ತಾಳ. ಬ್ಯರ್ಯಾರ್ ಕೇಳಕ್ದ ಅದು ಬೇರವ್ರಿಗೆ ಬೇಕಾಗಿಲ್ಲ ಹ್ಮ. ನಾ ಮತ್ ನಮ್ ತೆಂಗಿ ಅಂತ ಕೇಳ್ತೀವಿ ಮತ್ತೆಲ್ಲ. ನೀನ್ ತೋಡ್ಸಬಂದ ಇಷ್ಟ ದಿನ ಆಯ್ತು ಇವಾಗನು ಕೇಳ್ತ ಆರಾಮ್ ಆಗ್ಯಾಳ ಏನ್ ಅಂತ.
ಏನ್ ಮಾಡಕ ಒಂದ್ ಒಂದ್ ಕಡಿಮೆ ಆಯ್ತಾ. ಇನ್ನೊಂದು ಸ್ಟಾರ್ಟ್ ಆಗ್ಬಿಟ್ಟಿರ್ತತಿ ಏನನ್ನ ಅಲ್ಲೇ.
ಏನಮ್ಮ ಎದಕ್ ನೋಡು ನಾವ್ ಇನ್ನ ಇ ವಯಸ್ಸಿಗಿ ನಾವನ ಏಡ್ ಸಿಜಿರಿನ್ ಆಗ್ಯವ ಮೂ ಒಂದ್ ಆಪರೇಷನ್ ಮೂರ್ ಮೂರ್ ಆಪರೇಷನ್ ಆಗ್ಯಾವ ಏನು ನಮಗ ಬ ಬರ್ಬೇಕು ನಡು ವ ಅಂಗ ಹ್ಮ್.
ಹ ಹೇಳ್ ನಿನ್ನೆ ನೋ ನಿನ್ನೆ ಒಡಾಡಿಲ್ಲ ಹೆಂಗ್ ಮಕಂಡಳ್ಳ ಹಂಗ ಮಕ್ಕಂಡಿನೀ ಇಮ್ಮಡ್. ನೋವ್ ಬಂದಾವ. ಹಿಂಬಡ ನಡು ನೋವು ಎರಡು ಬಂದ್ಬಿಟ್ಟ ಎದ್ದೊಳದಾಗವಲ್ತ. ನೋಡ್ರಿ ಎದಕ್ಕಮ್ಮ ಕುಂದಣ ನಾ. ಪಾಪ ಒಬ್ಬನ ಅಮ್ಮ ಕರ್ಲಾರಂಗ ಒಬ್ಬಕ್ ಚವಂಗಿ ಮಾಡ್ತಿದ್ಲ. ಮತ್
ಅಮ್ಮ ಅಮ್ಮ ಅಮ್ಮ ಅಲ್ಲಾ ಅಮ್ಮ ಮಾಡ್ತಾಳಮ್ಮ ಅಮ್. ಏನೇನು ನವು ತಂದರುನು ಮಾಡ್ಬೇಕು.
ಸ್ವಲ್ಪ ಮಾಡಿದ್ಲು ಪಾಪ. ಜಗ್ಗಿ ಅಕಂಬಿಟ್ಟು ಇಲ್ಲಿ ಜಗ್ಗಿ ಜನ ಕುರುಬರ್ ಮನೆ ಇದಾವಲ್ಲ. ಎಲ್ಲ ಅಂಚಕೆ ಆಗ್ಯಾವ.
ನೋಡು.
ಮತ್ತೆ.
ಏನನ ಇರ್ಲಿದದು ಏ ಏನನ ಇರ್ಲಮ್ಮ ಬೇಸ್ ತೋರ್ಸ ಆಮೇಲೆ. ಇವತ್ ಇಲ್ಲಿ ಆಮೇಲೆ ನಮ ಮುಂದ ಎರಡುರ್ಷ ಮೂರುವರ್ಷ ಗಂಡ ಮನಗ ಇ ಯಾರಂಗ ಮಾಡಕ್ ಮಾಡ್ಲೇಬೇಕು ನಾವ್ ಆರಾಮ ಇರ್ಲಿ ಬಿಡ್ಲಿ. ಹ್ಮ್ ಬೇಸ್ ತೋರ್ಸ್ಕ. ತಾಯಿ ಮಾಡ್ತಾಳ ಬ್ಯಾರೆರು ಇವಾಗ ಗಂಡ ಮಾನ್ಯರೂ ಯಾರ್ ಮಾಡ್ತಾರ ಹೇಳು ನಾವೇ ಮಾಡ್ಬೇಕು. ಹ್ಮ್ ನಾವು ಸ್ಟ್ರಾಂಗ್ ಇರ್ಬೇಕು ಅದು ನಾವು ಬೆ ಸ್ಟ್ರಾಂಗ್ ಇದ್ರೆ ಮತ್ತ ಅಲ್ಲಿ ಓದಲ್ ಮಾಡಕ ಆಗುತ್ತೆ ಕರೆಕ್ಟ್. ಹಾ ಕೈರಿನನ ಇದೇ ಊರಾಗ ಬಿಡ್ಲು ಆಯಮ್ಮ.
ಹ್ಮ್
ಹಂಗ ಒಳ್ಳೆದಕ್ಕೆ ಹೇಳೋದು ನೋಡ್ ಅಮ್ಮಿ.
ಹ್ಮ್
ಎದಕ್ಕ ನೋಡು ನೋ ಕಾಲ ನೋವು ಅಮ್ಮಿ ಎಲ್ಲನಾ.
ಏನೇ ನಾವ ರಂಜಾನ್ ಹಬ್ಬದಾಗಿಂದ ಇಂಬ್ಳಾ ನಾವು. ಜಾಸ್ತಿ ಓಡಾಡಿದ್ರೆ ಕಾಲು ಬರ್ತಾವ ನೀರ್ನ ಇದ್ರೆ ಕಾಲು ಅಂತೂ. ಜಿಡದಾಕಲ್ಲ ನೋವು ಬರ್ತಾವ.
ನೋಡಮೇಲ್ಲ.
ನೀರ್ ಬಿುಟ್ಟಾಗಂತ ನೀರ್ ಹಿಡ್ಯಕ ಕಡಿಮೆ ನಾನು. ಸುಮ್ನೆ ತೊಳೆದ ಇಟ್ಟು ಬರ್ತನ ಅವ್ರ ಹಡತಿರ್ತಾರ.
ಮೋಡ.
ನೀರಿನಗಂದ್ರೆ ಹಾಕಲ್ಲ. ಮತ್ತೆ ಕೈ ನೀರ್ನ ಬಟ್ಲು ಹಂಡಿ ಬಿಟ್ನ. ಕೈಯ ಗುಳ್ಳ ಕಿಡಿ ಎಲ್ಲಾ ಕಾಣ್ತಿರ್ತಾವ. ಅವಾಗ ರು ರೂಪಾಯಕ ತಪ್ಪ ಬಂದ್ ಬಿಡ್ತ ಬಟ್ಟುಗಳು ಎಂಡಿ ಬಿಟ್ರೆ.
ನೋಡಮ್ಮ. ಅಲ್ಲ ವಯಸ್ಸಾದರ್ಗುನು ಇಲ್ಲ ನಡು ನವು ಕರೆಕ್ಟ್ ಅಲ್ಲ ಮಾತ್. ನೀವು ಅಮ್ಮನ ಅಲ್ಲಾ ಅಮ್ಮನ ಅಲ್ಲ ಅಮ್ಮನಂತ ಅವರು.
ನಾ ಆಮೇಲ್ ಕೊಡ್ತೇನೆ ಹೋಗು.
ಅಂಥವ್ರು ನಡುನೋ ಅನ್ಬೇಕು.
ಹ್ಮ್ ಅಯ ಅರಾನು ಕೊಡತ್ ನೋಡಮ್ಮನ. ನಾವು ಅಮ್ಮ ಮಾತಾಡ್ತನ ಅಂತನಂತ.
ಆ ಕೊಡು.
ತಗಪ್ಪ. ಇದತ್ತ ಬಾ.
ಅ ಏನ್ ಹೇಳ ಅಮ್ಮ ಅಮ್ಮ ಅಂತ. ಹಾ ಹ ಇರ್ಲೋ.
ಅಲ್ಲಿಲ್ಲ ಗಾಡಿ. ಅಲ್ಲಿ ಅಲ್ಲಿ ಐತ್ ನೋಡ್ ಸುಮ್ನೆ ಎದಕ್ಕೆ ಹೇಳ್ತಿ.
ಏನಂತಿದೆ ಅದು.